ನಮಸ್ಕಾರ
ನಮಸ್ಕಾರ ಗೆಳತಿ
ಯುವ ಜನರಿಗೆ ನೀವು ಯಾವ ಸಲಹೆ ನೀಡುತ್ತೀರಿ
ಹೊಸ ವಿಷಯಗಳನ್ನು ಕಲಿಯಿರಿ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಉತ್ತಮ ಸಂವಹನ ಕೌಶಲ್ಯ ಬೆಳೆಸಿಕೊಳ್ಳಿ ಮತ್ತು ಸಮಾಜದ ಅಭಿವೃದ್ಧಿ ದಿಗೆ ಕೊಡುಗೆ ನೀಡಿ ಅಭಿವೃದ್ಧಿಯ ಜೊತೆಗೆ ಸಂಸ್ಕೃತಿ ತಿಯನ್ನು ಹೇಗೆ ಉಳಿಸಿಕೊಳ್ಳಬಹುದು
ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಭಾಷೆ ಷೆ ಕಲೆ ಸಂಸ್ಕೃತಿ ಮತ್ತು ಮತ್ತು ಸಂಪ್ರದಾಯಗಳನ್ನು ಗೌರವಿಸಬೇಕು ಎರಡು ಸಾವಿರ ಐವತ್ತರ ಭಾರತ ವಿಶ್ವಕ್ಕೆ ಯಾವ ಸಂದೇಶ ನೀಡಬಹುದು
ಅಭಿವೃದ್ಧಿ ಮತ್ತ ಮತ್ತು ಪರಿಸರ ಸಂರಕ್ಷಣೆ ಎರಡನ್ನ ಸಮತೋಲನದಿಂದ ಸಾಧಿಸಬಹುದು ಎಂಬುದನ್ನು ಭಾರತ ತೋರಿಸಬಹುದು ಕೊನೆಯದಾಗಿ ನಿಮ್ಮ ಅಭಿಪ್ರಾಯವೇನು ಎಂದು ನಾನೇ ಹೇಳುತ್ತೇನೆ ಎರಡು ಎರಡ್ ಸಾವಿರದ ಐವತ್ತರ ಭಾರತವು ಅಭಿವೃದ್ಧಿ ಹೊಂದಿದ ತಂತ್ರಜ್ಞ ಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಮತ್ತು ಪರಿಸರ ಸ್ನೇಹಿ ರಾಷ್ಟ್ರವಾಗುವ ಸಾಮರ್ಥ್ಯ ಹೊಂದಿದೆ ಅದಕ್ಕೆ ಕಾಗಿ ಸರ್ಕಾರ ಕೈಗಾರಿಕೆಗಳು ಶಿಕ್ಷಣ ಸಂಸ್ಥೆ ಗಳು ಮತ್ತು ನಾಗರಿಕರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡು ಮಾಡಬೇಕು ಈ ಭಾಗವನ್ನು ಮೊದಲ ಭಾಗದೊಂದಿಗೆ ಸೇರಿಸಿ ಎರಡು ಸಾವಿರದ ಐವತ್ತ ಭಾರತ ಹೇಗಿರಬೇಕು ಎಂದು ನಾವು ಮಾತನಾಡಿದೆೆವು ಮುಂದೆ ನಾವು ಮನುಷ್ಯರು ಮಂಗಳ ಗ್ರಹದಲ್ಲಿ ವಾಸ ಮಾಡಬಹುದು ದೆ ಎಂಬ ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡೋಣವೇ
ಇದು ವಿಜ್ಞಾನ ಮತ್ತು ಬಾಹ್ಯಾಕಾಶ ಸಂಶೋಧನೆ ದನೆಗೆ ಸಂಬಂಧಿಸಿದ ಅತ್ಯಂತ ಕೃತು ಕುತೂಹಲಕಾರಿ ವಿಷಯವಾಗಿದೆ ಜಗತ್ತಿನ ಅನೇಕ ವಿಜ್ಞಾನಿಗಳು ಈ ವಿಷಯದ ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ ಮೊದಲಿಗೆ ಮಂಗಳ ಗ್ರಹದ ಬಗ್ಗೆ ಸ್ವಲ್ಪ ತಿಳಿಸಿ
ಮಂಗಳ ಗ್ರಹವು ಸೂರ್ಯನಿಂದ ನಾಲ್ಕನೆಯ ಗ್ರಹವಾಗಿ ಇದನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಏಕೆಂದರೆ ಅದರ ಮೇಲೆಯಲ್ಲೇ ಕೆಂಪು ಬಣ್ಣದ ಧೂಳು ಹೆಚ್ಚು ಹೆಚ್ಚು ಇದೆ
ಹ್ಮ್
ಈಗಾಗಲೇ ಮಂಗಳ ಗ್ರಹಕ್ಕೆ ಹೋಗಿದ್ದಾರೆಯೇ
ಇಲ್ಲ ಇದುವರೆಗೆ ಮ ಮನುಷ್ಯರು ಮಂಗಳ ಗ್ರಹಕ್ಕೆ ಹೋಗಿಲ್ಲ ಆದರೆ ಹಲವು ದೇಶಗಳು ಮತ್ತು ಬಾಹ್ಯಾಕಾಶ ಸಂಸ್ಥೆಗಳು
ಹ
ಅಲ್ಲಿ ರೋ ರೋವರ್ಗಳು ಮತ್ತು ಸಂಶೋ ನ ಉಪಕಾರಣಗಳನ್ನು ಕಳುಹಿಸಿರಿ ಮಂಗಳ ಗ್ರಹದಲ್ಲಿ ಬದುಕುವುದು ಏಕೆ ಕಷ್ಟ
ಅಲ್ಲಿ ಉಸಿರಾಡಲು ಸೂಕ್ತ ವಾತಾವರಣ ಇಲ್ಲ ತಾಪವಾನ ತುಂಬಾ ಕಡಿಮೆ ನೀರು ಸೀಮಿತವಾಗಿದೆ ಮತ್ತು ವಿಕಿರಣದ ಪ್ರಮಾಣ ಹೆಚ್ಚು ಹಾಗಿದ್ದರೂಜ್ಞಾನಿಗಳು ಏಕೆ ಆಸಕ್ತಿ ತೋರಿಸುತ್ತಿದ್ದಾರೆ
ಭವಿಷ್ಯದಲ್ಲಿ ಮಾನವರು ಬೇರೆ ಗ್ರಹಗಳಲ್ಲಿ ವಾಸಿಸ ಸಾಧ್ಯತೆಯನ್ನು ಅ ಅಧ್ಯಯನ ಮಾಡಲು ಮತ್ತು ಬಾಹಾಕಾಶದ ಬಗ್ಗೆ ಹೆಚ್ಚಿನ ಜ್ಞಾನ ಪಡೆಯಲು ಮಂಗಳ ಗ್ರಹದಲ್ಲಿ ಮನೆಗಳನ್ನು ನಿರ್ಮಿಸಲು ಸಾಧ್ಯವೇ
ಭವಿಷ್ಯದಲ್ಲಿ ವಿಶೇಷ ತಂತ್ರಜ್ಞಾನದ ಸಹಾಯದಿಂದ ಸುರಕ್ಷಿತ ವಾಸ ಸ್ಥಳಗಳನ್ನು ನಿರ್ಮಿಸ ಸಾಧ್ಯತೆಯ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ ಅಲ್ಲಿ ಆ ಆಹಾರವನ್ನು ಹೇಗೆ ಉತ್ಪಾದಿಸಬಹುದು ಹ್ಮ
ನಿಯಂತ್ರಿತ ಪರಿಸರದಲ್ಲಿ ಗಿಡಗಳನ್ನು ಬೆಳೆಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ನೀರಿನ ವ್ಯವಸ್ಥೆ ಹೇಗಿರಬಹುದು
ಮಂಗಳ ಗ್ರಹದ ಹಿಮರೂಪದಲ್ಲಿರುವ ನೀರನ್ನು ಬಳಸುವ ಸಾಧ್ಯತೆ ಈ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ ನೀರನ್ನು ಮರುಬಳಕೆ ಮಾಡುವ ವ್ಯವಸ್ಥೆಯು ಅಗತ್ಯವಾಗುತ್ತದೆ ಮಂಗಳ ಗ್ರಹಕ್ಕೆ ಪ್ರಯಾಣ ಮಾ ಎಷ್ಟು ಸಮಯ ತೆಗೆದುಕೊಳ್ಳಬಹುದು
ಹಿಂದಿನ ತಂತ್ರಜ್ಞಾನದಿಂದ ಹಲವು ತಿಂಗಳುಗಳು ಬೇಕಾಗಬಹುದು ಭವಿಷ್ಯದಲ್ಲಿ ಹೊಸ ತಂತ್ರಜ್ಞಾನದಿಂದ ಸಮಯ ಕಡಿಮೆಯಾಗುವ ಸಾಧ್ಯ ಆದತೆ ಇದೆ ಈ ಸಂಶೋಧನೆಯಿಂದ ಭೂಮಿಗೆ ಏನು ಪ್ರಯೋಜನ
ಹೊಸ ತಂತ್ರಜ್ಞಾನಗಳು ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿ ನೀರಿನ ಮರುಗಳು ಬಳಕೆಗೆ ಆಹಾರ ಉತ್ಪಾದನೆ ಮತ್ತು ಶಕ್ತಿ ನಿರ್ವಹಣೆಯಲ್ಲಿ ಹೊಸ ಪರಿ ಪಹಾರಗಳು ದೊರೆಯಬಹುದು ಭಾರತವು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದೇ
ಹೌದು ಭಾರತವು ಬಾಹ್ಯಾಕಾಶ ಸಂ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಿದೆ ಭವಿಷ್ಯದಲ್ಲಿ ಅಂತಾರಾಷ್ಟ್ರೀಯ ಸಂಶೋಧನೆ ಯೋಜನೆಗಳಿಗೆ ಇನ್ನಷ್ಟು ಕೊಡುಗೆ ನೀಡಬಹುದು ಮಂಗಳ ಗ್ರಹದಲ್ಲಿ ವಾಸ ಮಾಡುವುದು ಭೂಮಿಗೆ ಪಾರ್ಥಿ ವಾಗಬಹುದೇ
ಪ್ರಸ್ತುತ ಭೂಮಿಯೇ ಮಾನವರಿಗೆ ಅತ್ಯುತ್ತಮ ವಾಸ ಸ್ಥಳವಾಗಿದೆ ಮಂಗಳ ಗ್ರಹದ ಸಂಶೋಧನೆ ಮುಕ್ತಿ ಮುಖ್ಯವಾದರೂ ಭೂಮಿಯನ್ನು ಸುರಕ್ಷಿಸುವುದೇ ಮೊದಲ ಆದ್ಯತೆ ಈ ವಿಷಯದಲ್ಲಿ ವಿದ್ಯಾರ್ಥಿಗಳು ಏನು ಕಲಿಯಬಹುದು
ವಿಜ್ಞಾನ ಗಣಿತ ತಂತ್ರಜ್ಞಾನ ಮತ್ತು ಸಂಶೋಧನೆ ಉಸವವನ್ನು ಅರ್ಥ ಮಾಡಿಕೊಳ್ಳಬಹುದು ಹೊಸ ಅವಿ ಶಾಷ್ಟಗಳ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ ಕೊನೆಯದಾಗಿ ನಿಮ್ಮ ಸಂದೇಶವೇನು
ಬಾಹ್ಯಾಕಾಶ ಸಂಶೋಧನೆ ಮಾನವ ಜ್ಞಾನದ ಗಡಿಗಳನ್ನು ವಿಸ್ತರಿಸ ಹೊಸ ಗ್ರಹಗಳ ಬಗ್ಗೆ ತಿಳಿಯುವು ದು ಮುಖ್ಯ ಆದರೆ ನಮ್ಮ ಭೂಮಿಯನ್ನು ಸುರಕ್ಷಿತವಾಗಿ ಮತ್ತು ಸ್ವಚ್ಛವಾಗಿ ಉಳಿಸುವುದು ಅದಕ್ಕಿಂತಲೂ ಮುಖ್ಯ ಹ
ಇದರಿಂದ ನಾವು ತುಂಬಾ ವಿಷಯವನ್ನು ತಿಳಿದುಕೊಂಡರಲ್ಲವೇ
ಹೌದು ತುಂಬಾ ತಿಳಿದುಕೊಳ್ಳುತ್ತಿದ್ದೇವೆ ನಿನ್ನ ಜೊತೆ ಮಾತನಾಡಿದರೆ ಏನಾದರೂ ಒಂದು ಕಲಿಯುತ್ತಲೇ ಇರುತ್ತೇನೆ ನಾನು
ಈ ನಿಮ್ಮ ಮಾತು ಕೇಳಿ ನಮಗೆ ತುಂಬಾ ಸಂತೋಷವಾಯ್ತು
ಮುಂದಿನದು ನಾವು ಆಹ ಹಣವೇ ಮುಖ್ಯವೇ ಅಥವಾ ಸಂತ ಸಂತೋಷವೇ ಎಂಬ ಆಸಕ್ತಿದಾಯಕ ವಿಷಯದ ಬಗ್ಗೆ ಚರ್ಚೆ ಮಾಡೋಣವೇ
ಚರ್ಚೆೆಯಾಗುವ ವಿಷಯ ಪ್ರತಿಯೊಬ್ಬರ ಅಭಿಪ್ರಾಯ ಬೇರೆ ಇರಬಹುದು ಕೆಲವರು ಹಣ ಮುುಖ್ಯ ಎ ಎನ್ನುತ್ತಾರೆ ಇನ್ನು ಕೆಲವರು ಸಂತೋಷವೇ ಜೀವನದ ನಿಜವಾದ ಸಂಪತ್ತು ಎನ್ನುತ್ತಾರೆ ನಿಮ್ಮ ಅಭಿಪ್ರಾಯದ ದಲ್ಲಿ ಯಾವುದು ಹೆಚ್ಚು ಮುಖ್ಯ
ಅಭಿಪ್ರಾಯದಲ್ಲಿ ಎರಡು ಮುಖ್ಯ ಮೂಲಭೂತ ಅಗತ್ಯ ಗಳಿಗೆ ಹಣ ಬೇಕು ಆದರೆ ಮನಸ್ಸಿಗೆ ಮನಸ್ಸಿನ ನೆಮ್ಮದಿ ಮತ್ತು ಸಂತೋಷವು ಸಮಾನ ಆಗಿ ಆಗತೇ ಹಣದ ಮಹ ಮಹತ್ವ ಏನು
ಆಹಾರ ಶಿಕ್ಷಣ ಆರೋಗ್ಯ ವಸತಿ ಮತ್ತು ಪ್ರಯಾಣ ಪ್ರಯಾಣದಂತಹ ಅಗತ್ಯಗಳನ್ನು ಪೂರೈಸಲು ಹಣ ಅಗತ್ಯ ಉತ್ತಮ ಜೀವನ ಮಟ್ಟಕ್ಕೆ ಹಣ ಸಹಾಯ ಮಾಡುತ್ತದೆ ಹಾಗಾದರೆ ದರೆ ಹಣವಿದ್ದರೆ ಸಂತೋಷ ಖಂಡಿತ ಸಿಗುತ್ತದೆಯೇ
ಹ್ಮ ಅನೇಕ ಸೌಲಭ್ಯಗಳನ್ನು ನೀಡಬಹುದು ಆದರೆ ಉತ್ತಮ ಸಂಬಂಧಗಳು ಆರೋಗ್ಯ ಮನಸ್ಸಿನ ಶಾಂತಿ ಮತ್ತು ಪ್ರೀತಿ ಇವುಗಳ ನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಸಂತೋಷ ಎಂದರೇನು
ನಮ್ಮ ಜೀವನದ ಬಗ್ಗೆ ತೃಪ್ತಿ ಮನಸ್ಸಿನ ನೆಮ್ಮದಿ ಉತ್ತಮ ಆರೋಗ್ಯ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿರುವುದು ನಿಜವಾದ ಸಂತೋಷ ಹಣ ಮತ್ತು ಸಂತೋಷ ಶದ ನಡುವೆ ಸಮತೋಲನ ಹೇಗೆ ಸಾಧಿಸಬಹುದು
ದುಡಿಯಬೇಕು ಹಣ ಸಂಪಾದಿಸಬೇಕು ಆದರೆ ಆರೋಗ್ಯ ಕುಟುಂಬ ಸ್ನೇಹಿತರು ಮತ್ತು ವೈಯಕ್ತಿಕ ಸಮಯಕ್ಕೂ ಸಮಾನ ಮಹತ್ವ ನೀಡಬೇಕು ಕೆಲವರು ಹಣಕ್ಕಾಗಿ ತುಂಬಾ ಸಮಯ ಕೆಲಸ ಮಾಡುತ್ತ ತ್ತಾರೆ ಇದು ಸರಿಯೇ
ಕೆಲಸ ಮುಖ್ಯ ಆದರೆ ವಿಶ್ರಾಂತಿ ಆರೋಗ್ಯ ಮತ್ತು ಕುಟುಂಬಕ್ಕೂ ಸಮಯ ನೀಡಬೇಕು ಇಲ್ಲದಿದ್ದರೆ ಒತ್ತಡ ಹೆಚ್ಚಾಗಬಹುದು ಹಣವನ್ನು ಸರಿಯಾಗಿ ಬಳಸುವುದು ಹೇಗೆ
ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಬೇಕು ಉಳಿತಾಯ ಮಾಡಬೇಕು ಅಗತ್ಯವಿದ್ದಾಗ ಹೂಡಿಕೆ ಮಾಡಬೇಕು ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ಸಂತೋಷವನ್ನು ಹೆಚ್ಚಿಸಲು ಯಾವ ಅಭ್ಯಾಸಗಳು ಸಹಾಯ ಮಾಡುತ್ತವೆ
ಕೃತಜ್ಞತೆಯ ಮನೋಭಾವ ಆರೋಗ್ಯಕರ ಜೀವನ ಶೈಲಿ ಹವ್ಯಾಸಗಳ ಅವಳು ಒಳ್ಳೆಯ ಸಂಬಂಧಗಳು ಮತ್ತು ಇತರರಿಗೆ ಸಹಾಯ ಮಾಡುವ ಮನಸ್ಸು ಹಣ ಸಮಾಜಕ್ಕೆ ಹೇಗೆ ಉಪಯೋಗ ಆಗಬಹುದು
ಶಿಕ್ಷಣ ಆರೋಗ್ಯ ಏ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ಮತ್ತು ಸಮಾಜ ಸೇವೆ ವೇಗೆ ಹಣವನ್ನು ಬಳಸಿದರೆ ಅನೇಕ ಜನರಿಗೆ ಸಹಾಯವಾಗುತ್ತದೆ ಯಶಸ್ಸು ಎಂದರೆ ಕೇವಲ ಹೆಚ್ಚು ಹಣ ಸಂಪಾದಿಸುವುದೇ
ಇಲ್ಲ ಯಶಸ್ಸು ಎಂದರೆ ನಮ್ಮ ಗುರಿಗಳನ್ನು ಸಾಧಿಸುವುದು ಉತ್ತಮ ವ್ಯಕ್ತಿತ್ವ ಬಳಸಿ ಕೊಳ್ಳುವುದು ಮತ್ತು ಸಮಾಜಕ್ಕೆ ಉಪಯುಕ್ತವಾದ ಜೀವನ ನಡೆಸುವುದು ಯುವಕರು ಯಾವ ಮನೋಭಾವ ಬೆಳೆಸಿಕೊಳ್ಳಬೇಕು
ಉತ್ತಮ ಶಿಕ್ಷಣ ಪಡೆಯಬೇಕು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೆ ಕು ಪ್ರಾಮಾಣಿಕವಾಗಿ ದುಡಿಯ ಬೇಕು ಮತ್ತು ಹಣದ ಜೊತೆಗೆ ಮಾನವೀಯ ಮೌಲ್ಯಗಳಿಗೂ ಗೌರವ ನೀಡಬೇಕು ಸಂತೋಷವನ್ನು ಅಳೆಯಲು ಸಾಧ್ಯವೇ ಎಂದು ಮುಂದಿನ ಕರೆಯಲ್ಲಿ ನಾವು ಮಾತಾಡೋಣವೇ
ಧನ್ಯವಾದ
ಧನ್ಯವಾದ